ಹಲೋ
ಹಲೋ
ಹ
ಹಾ ಕಸ್ಕೊಂಡನ
ಹ್ಮ ಹ್ಮ್
ಕಶ ಇಟ್ ಬರ್ತತ್ತ ಅಲ್ಲ ಕಸ್ ಚಾ ಕಸ್ ಜಾವ್ ನಂಬರ್ ಕೊಟ್ಟಿರ್ತಾರಲ್ಲ
ಹ್ಮ್ ಜಾಬ್ ನಂಬರ ಎಂಟ್ರಿ ಮಾಡ್ಕೊಬೇಕು ಜಾಬ್ ನಂಬರ್ ಎಂಟ್ರಿ ಮಾಡ್ಕೋಬೇಕ ಜಾಬ್ ನಂಬರ್ ಎಷ್ಟ್ ಇಲ್ಲ ಕೊಟ್ರತಾನ ಯನಾಗು ಸೇಮ್ ಫಾರ್ಮೆಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಮೌಂಟ್ ಅಂತ ತೋದಾ ಒಂದ ಬರಾಮಟಲ್ಲ
ಏನ ಹಕ್ಬೇಕೋಬೇಕ
ರಾ ಮಟೀರಿಯಲ್ ಡೈರೆಕ್ಟ್ ವೇಜಸ್ ಹಿಂಗ್ ಕೊಟ್ಟಿರ್ತಾರೆ ಹ್ಮ ಅವನ್ನ ಹಚ್ಕೊಂಡು ಯಡ್ ಮಾಡ್ಕೊಂತ ಬರ್ಬೇಕ ಅದನ್ನ ಆಡ್ ಮಾಡಿ ಹಚ್ಚಿ ಹಚ್ಚಿರ ಒನ್ ಸ್ ಕದಾಗ ಹಚ್ಕೊಳ್ಬೇಕ ಅದಕ್ಕೆ ಪ್ರೀ ಪ್ರೈಮ್ ಪೋಸ್ಟ್ ಅಂತ ಅಂತಂತಾರ ಹ್ಮ
ಯಾವ್ದ ಟೈಮ್ ಕಾಸ್ಾ
ಪ್ರೈಮ್ ಪ್ರೈಮ್ ಕಾಸ್ಟ್ ನಿತತರ
ಮತ್ತಳ
ಕಾಸ್ಟ್ ಅಂತತಿ ಪ್ರೈಮ್ ಕಾಸ್ಟ್ ಆಗಂದ್ರ ಹ ನೆಕ್ಸ್ಟ್ ಈ ಹಾಡು ಏನ್ ಮಾಡ್ಕೊಬೇಕ
ಯಡುು ಒಂದಾನ
ಎರಡು ಒಂದ ಸೇಮ್ ಆಸ್ ಇಟ್ ಈಸ್ ಆದ್ರೆ ಹೆಂಗ ಗೊತ್ತನಾ ಇದ್ರಾಗ ಏನ್ ತನದ್ರ ಜಾಬ್ ಕಾಸ್ಟ್ ೊಳಗೆ ಎಲ್ಲಿ ಮಠ ಹೇಡಿರ್ತಾನೆ ಅಲ್ಲಿ ಮಠ ಅಷ್ಟ ಮಾಡ್ಬೇಕು ರಕ್ಷಣ ಮಾಡಣಂಗ ಈಗ ಇದಂಡ ಸೆಲ್ಲಿಂಗ್ ಎಕ್ಸ್ ಸ ಸಷ್ಟ ಕಂಡಿಡಿ ಅಂತ ಹೇಳಿತಾನ ಸೆಲ್ಲಿಂಗ್ ಅಂಡ್ ಎಕ್ಸ್ಪೆನ್ಸ ಡಿಸ್ಟ್ರಿಬ್ಯೂಷನ್ ಕಾಸ್ ಕಿಡಿ ಅಂತ ನೀ ಎಲ್ಲಿ ಆ ಮಠ ಅಷ್ಟ ಮಾಡ್ಬೇಕು ಇದನ್ನು ಮಾಡಲ್ಲ ನೀ ಪ್ರ ಹ ರ್ ಫ ಪರ್ ಸೇಲ್ಸ್ ಮಾಡಂಗಿಲ್ಲ ಅರ್ನಿಂಗ್ ಸಂಬಂಧಿಲ್ಲ ಎಷ್ಟ್ ಹೇಳಿರ್ತಾನೋ ಅಷ್ಟ ಮಾಡ್ಬೇಕು ಈ ಕವಾ ಶಿಟ್ ಹಂಗ ಇದ್ರಾಗ ಏನ ಆಡ್ ಮಾಡಕ್ ಬರ್ತತಿ ತಿ
ಕಾಫಿ ಅದ ಮೆಟ್ರಿ ರಾಮಲ್ಲ ್ಯಾಕ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್
ಹ್ಮ್
ಆಮೇಲೆ ಹ ಆಮೇಲೆ ಸಿಗ್ ಸಿಷ್ಟ ಸಿಗ್
ಹ್ಮ್ ಅದ್ರಾಗ ನೀನು ಚೆಕ್ ಮಾಡ್ಕೋ ಪ್ರಾಫಿಟ್ಸ್ ಬರ್ ಸೇಲ್ಸ್ ಕೇಳೋನು ಪ್ರಾಪರ್ಟಿ ಹಸ್ಪ ಕಾಟ್ ಕ ಕೇಕೋಬೇಕ ಕಾಸ್ಟ್ ಕೇಳಿದ್ರ ಟ್ಂಟಿಫೈವ್ ಪರ್ಸೆಂಟ್ ಲೆಸ್ ಮಾಡ್ಕೊಬೇಕು ಹಂಡ್ರಡ್ ಪರ್ಸೆಟ್
ಹ್ರೆಡ್ ಹಂಡ್ರೆಡ್ ಇಟು ಟ್ವೆಂಟಿ ಯಾರು ಮಾಡಡ
ಇಲ್ಲ ಟ್ಂಟಿ ಫೈವ್ ಡಿವೈಡೆಡ್ ಹಂಡ್ರೆಡ್ ಮಡಂಗಿಲ್ಲ ಟ್ವೆಂಟಿ ಫೈವ್ ಕ
ಕಷ್ಟ
ಹ್ಮ್ ತಿಳಿಯ ನೋಡತಾನೆ ಪ್ರಾಫ ಇಟ್ ಹಸ್ ಪ ರೀ ಕಸ್ಟ್ ಹಾ ಪ್ರಾಫಿಟ್ ಹಜ ಪ್ರ ಸೇಲ್ಸ್ ಕೆ ಕದ ಪ್ರೋಫಿಟ್ ಹ ಆನ್ ಸೇಲ್ ಏನಂದ್ರ ಸೇಸ್ ಕೇಳಿದ್ದಂದ್ರ ಹಂಡ್ರೆಡ್ ಕೊಟ್ಟಿರ್ತ ನೀವು ಅಮೌಂಟ್ ಅಂದ್ರೆ ಫುಲ್ ಅಮೌಂಟ್ ಕೊಟ್ಟ ಅಂಡ್ ಅಂದ್ರೆ ಈ ಒಂದು ಸೆಲ್ಲಿಂಗ್ ಆಂಡ್ ಡಿಸ್ಟ್ರಿಬ್ಯೂಷನ್ ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಬಂದಿರತತಿ
ಹಾ
ಆದ್ರಂಗ ಅದ ಅದರ ಅಮೌಂಟ್ ಹ ಹಚ್ಕೋಬೇಕು ಹಚ್ಕೊಂಡು ಎಂಟು ಟ್ವೆಂಟಿ ಫೈ ಈಗ ಹಂಡ್ರೆಡ್ ಅಂದ್ರೆ ನಮ್ದು ಹಂಡ್ರೆಡ್ ಕನ್ವರ್ಟ್ ಮಾಡ್ಬೇಕ ಅಂತತ ನಾವು ಹಂಡ್ರೆಡ್ ಮಾಡ್ಕಂದಿಲ್ಲ ಸೆವೆನ್ ಈಗ ಹಂಡ್ರೆಡ್ ಇಪ್ಪತ್ತು ಪರ್ಸೆಂಟ್. ಪ್ರಫಿಟ್ ಕಂಡ ಸೇಲ್ಸ್ನ್ಯಾಗ. ಸೇಲ್ಸ್ ಮ್ಯಾಕ್ ಹೇಳಂದ್ರ ಇಪ್ಪತ್ ಪರ್ಸೆಂಟ್ ಹೇಳ್ರ ಇಪ್ಪತ್ತ ಮೈನಸ್ ಮಾಡ ಇಪ್ಪತ್ ಮಕ್ ಹಚ್ಕಬೇಕು ಡಿವೈ. ಡೆಡ್ ಇಪ್ಪತ್ ಎಂಬತ್ತ ಹಚ್ಚ ಕೊಬೇಕಲಿ ಸೇಲ್ಸ್ ಮೆಕಾನ್ ಇಡ ಅದೇ
ಅಂದ್ರ ನಮ್ದು ನೂರು ಪರ್ ನೂರು ಇದ ಪ್ರಾಫಿಟ್ ಅಂದ ನೂರು ರೂಪಾಯಿ ಸೇಲ್ಸ್ ಐತಿ ಅದ್ರಾಗ ಇಪ್ಪತ್ ಪರ್ಸೆಂಟ್ ಪ್ರಾಫಿಟ್ ಅಂದ್ರ ಇಪ್ಪತ್ತು ರೂಪಾಯ ನ ಪ್ರಾಫಿಟ್ ಎತ್ ರೂಪಿ ಕಾಷ್ಟ ನಮದು ಎಂಬತ್ತು ರೂಪಾಯ್ ಖರ್ಚು ನಮದ ಅದಕ್ಕಗಿ ಇ ಎಂಬತ್ತ ಡ್ಯೂಯಡ್ ಬೈ ನೂರ
ಹ್ಮ್ ಅದೇ ಏನ್ ಸೇಲ್ಸ್ ಕೊಟ್ಟಿದ್ದೆ ಅದ ಅದನ್ನ ಏನ್ ಕಾಸ್ಟ್ ಕಾಸ್ಟ್ ನ ಕೇಳಿದ್ದ ಅಂದ್ರೆ ಡರೆಕ್ಟ್ ಕಸ್ಟ್ ಅಮೌಂಟ್ಟ್ಟಿರ್ತಾನ. ಇಪ್ಪತ ಪರ್ಸೆಂಟ್.
ಹಾ ಅಂದ್ರ ನಮ ಅವಾಗ ಕಾಸ್ಟ್ ಪ್ಲಸ್ ಇಪ್ಪತ್ತ ಡಿವೈಡ್ ಬೈ ನೂರ ಇಪ್ಪತ್ ಚಗೋಬ.
ಹ್ಮ್ ಇಲ್ಲ ನೂರ ಇಪ್ಪತ್ತ ಹಚ್ಚ ಹಂಗಿಲ್ಲ ಹೇಳಿದರು ನೂರಷ್ಟ.
ನೂರ ಚೋ ಹಾ ಆಗ ಆಗ ಎಂಬತ್ತ ಚೋತಿದ್ಯವಲ್ಲಾ ಈಗ.
ಹ್ಮು ಫೋರ್ ರೌಂಡದು ಅದ್ನ್ನ ಕಮ್ಮಿ ಮಾಡಕುದು. ಹಂಗ್ ಮಾಡ್ಕೊಂತ ಬರದು. ನೆಸ್ಟ್ ಮಾಡಕೊಂತ ಬಂದ ಟೋಟಲ್ ಮಾಡಕ್. ಬಂತ ಅಂದ್ರ ಇದಾಗ. ಎಷ್ಟಿಮಿಟೆಡ್ಂದು ಎಷ್ಟಮಿ. ಕಷ್ಟ ಇ
ನಾರಮಲ್ ಆಮಿಟ್ರಕ್ಟರ್. ಎಸ್ಟಿಮೇಟಡ ಅಂದ್ರೆ ಮುಂದಿನ. ಫ್ಯೂಚರ್ ಬಯಿ ಹಿಂಗಾ.
ಈಗ ಪ್ಲಾನ್ ಮಾಡುದ. ಅಂದ್ರ ಏನ್ ಕೇಳತಾನಂದ್ರ ಗೊತ್ತನಾ. ಈಗ ಐವತ್ತು ಕೊಟ್ಟಗ ಪರ್ ಯುನಿಟದು ಕಣ್ಣಿಡ ಆಕ್ಯ.
ಅದ ಕಾಸ್ಟ್ ಒಂದು ಟೋಟಲ್ ಕಂಡಇಡಿಬೇಕು ಕಾಸ್ಟ್ ಪರ್ ಯುನಿಟ್ ಕಂಡಇಡಿಬೇಕ ಅವ ಹೇಳ
ಮಟ್ರ ಸ್ವಚ್ಛ ಆಬಿಡ್ತಾನ ಐವತ್ ಸ್ಕೂಟಿ ರೆಡಿ ಮಾಡಾತೇವ ನಾವು ವ ಐವತ್ ಸ್ಕೂಟಿ ಒನ್ ಏಟಿ ಕಸ್ಟ್ಟ್ ಕಬೇಕ ಅಂದ್ರೆಮ್ ಟೋಟಲ್ ಕಾಷ್ಟ ಅಮೌಟ್ ಕೊಟ್ಟ
ಟೋಟಲ್ ಕೊಟ್ಟಿರ್ತಾನ ಅಲ್ಲಿ ನಾನು ಕಾಸ್ಟ್
ನೈ ನೀನ್ಗ ನ್ ಗೊತ್ತಾನ ಡೈರೆಕ್ಟ್ ವೇಜಸ್ ಈಗಂಗ ಗೊತ್ತಾನ ಡೈರೆಕ್ಟ್ ವೇಜಸ್ ಕೊಟ್ಟಿರ್ತಾನ ಎರಡ್ನೂರ್ ರೂಪಾಯಿ ಕೊಟ್ಟಿರ್ತಾನ ಹ ನೆಕ್ಸ್ಟಸ್ಕೂಟಿ ಕೊಟ್ಟಿರ್ತಾನ ಸ್ಕೂಟಿ. ಮ ಕೊಟ್ಟಿತಾನೆ ಎಷ್ಟು ಈಗ ಐವತ್ತು ಸ್ಕೂಟಿ ರೆಡಿ ಮಾಡತ್ತೇನೆ ಅಂತೆ. ಐವತ್ತೆಂಟು ಎ ಆ ಎಷ್ಟು. ಎರ ಎರಡ್ ನೂರ್ ಅಂತೇಳ ಐವತ್ತ ಇಂಟು ಎರಡ್ನೂರ್ ಮಾಡ್ಕೊಂಡ್ರೆ ನಮ ಕಾಸ್ಟ್ ಪರ್ ಯೂನಿಟ್ ಬರುತ್ತೆ.
ಇಲ್ಲ ಇಲ್ಲ ನಾರ್ಮಲ್ ಕಾಶಿ ಾಕತ್ ಹಂಗಲ್ಲ ಟೋಟಲ್ ಅಮೌಂಟ್ ಕೊಟ್ಟಿರ್ತಾನ ಡೈರೆಕ್ಟ್ ಮೆಟೀರಿಯಲ್ಸ್ ಹ. ಹಾ ಪರ್ ಯೂನಿಟ್ ಕಂಡಲಬೇಕ ಎಸ್ಟಿಮೇಟೆಡ್ ಹಾಕೋತ್ ಮುಂದೆ ಪರ್ ಯೂನಿಟ್ ಇಟ್ಕೊಂಡ್.
ನಾವು ಟೋಟಾಟ ಇಬೇಕ ಅವಾಗ ಏನ್ ಮಾಡ್ಬೇಕು ಇಂಟು ಇಂಟು ಎಷ್ಟು. ಈ ವರ್ಷ ಎಷ್ಟ ಅಡೂಸ್ ಮಾಡ ಕ ಮಾಡ ಹಕ್ತರಿ. ಅದ ನೋಡ್ಕೊಬೇಕ ಬೇರರ್ಕಂಡು. ಹ್ಮ್. ಇನ್ನೊಂದು ಏನು ಗೊತ್ತಾನ. ಇಷ್ಟ ಇಷ್ಟ ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗ ಅಂತ ಕೇತಾರೆ ಈ ವರ್ಷ ಇಕ್ರೀಸ್ ಇದಂದ್ರ. ಎಷ್ಟ ಪರ್ಸೆಂಟ್ ಇನ್ಕ್ರೀಸ್ ಆಗೈತಿ ನೋಡ್ಕೋಬೇಕಾ. ಎರಡು ಪರ್ಸೆಂಟ್ಡ ಅನಾ ಹಳ್ಳದ ಎಷ್ಟು ಕೊಟ್ಟ. ಹನ ಹಳೆದಕ್ಕ. ಪ್ಲಸ್ ಎರಡು ಪರ್ಸೆಂಟ್ ಪ್ಲಸ್ ಮಾಡ್. ಬೇಕ ಎರಡ ಪರ್ಸೆಂಟಿಂದ ಕೇಳ. ಎರಡು ಎರಡು ಯುನಿಟ್ ಅಂತ ಹೇಳಿದ. ಪರ್ಸೆಟೇಜ್ ಕೇಳೋಣ. ಅದಕ್ಕಿಂತಟು ಈಗ ಹಳಿದ ಪರ್ ಯೂನಿಟ್ ಅಮೌಂಟ್ ಎಷ್ಟ ಇತ್ತು ಅದಕ್ಕಿಂಟು ಪರ್ಸೆಟೇಜ್ ಮಾಡ್ಕೊಬೇಕ.
ಟ ಪರ್ಸೆಂಟ್. ಹಳೆದ ಒಂದು ಹತ್ತುತ್ತಂದ್ರ ಪ್ಸ್ ಇಟ ಟ ಪರ್ ಅಂದ್ರ ಹೆರಡುರ್. ಮಂಟ್ ಆತಿ ಹೊ ಜ.
ಹ. ಪರ್ಸೆಂಟೇಜ್ ಕೊಟ್ರಿ ಈಗ. ಹತ್ತು ಎನೆಟ ರೂಪಾಯಿ ಕೊಟ್ರ ತಾನ ಮದ್ಲಂದು. ಪರ್ ಪರ್ಸನ್ ಪರ್ ಯನಿಟ್. ಹ ಹಿಟ್ ಕೊಟ್ಟಾನ ಈಗ ಟೂ ಪರ್ಸೆಂಟ್ ಇನ್ಕ್ರೀಸ್ ಅಂತ ಹೇಳಿರ್ತಾನ.
ಹಾ.
ಇನ್ಕ್ರೀಸ್ ಅಂದ್ರೆ. ಜೀರೋ ಜೀರೋ ಪಾಯಿಂಟ್ ಟು. ಇಲ್ಲ ಟೆನ್ ಟೆನ್ ಇಂಟು ಟೂ ಪರ್ಸೆಂಟ್ ಮಾಡ್ಕೊಂಡ್ರೆಷ್ಟು ಬರತಿ ಟ್ವೆಂಟಿ ಎಷ್ಟ ಜೀರೋ. ಪಾಯಿಂಟ್ ಟೂ ಏನ ಎಷ್ಟ ಬರು ಹ ಮತ್ತ ಹಂಗ ಬರ್ತಾತ್ ಬಿಡ ನ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡ್ಬೇಕು. ಬರ್ತತಿ ಹನ್ನೆಡ ಬರ್ತೈತಿ ಒಂದೊ ಟೈದಾಗ ಹಂಗ ಬರ್ತೈತಿ. ಒೊ್ ಟೈಮ್ ಗ ಹೆಚ್ಚು ಕಡಿಮೆ ಕೊಟ್ಟಿತಾನ ಏ ಕೊಟ್ಟ ಟೂ ಪರ್ಸೆಂಟ್ ಕ ಎಂಬತ್ ಕೊಟ್ಟ ಟೂ ಪರ್ಸೆಂಟ್ ಕೇರ್ತಾನ ಅವಾಗ ಎಷ್ಟ ಅಷ್ಟತಿ.
ಎಂಬತ್ತು ಇಂಟು ಟೂ ಅಂದ್ರೆ ನೂರ ಅರವತ್ತು ಬಿ.
ಹ್ಮ್.
ಹ್ಮ ಹ್ಮ. ಅದ ನೂರಾರ. ಆರು ಪರ್ಸೆಂಟ್ನಾ.
ಹ್ಮ್ ಬರ್ತೈತಿ ಹ್ಮ್ ಮತ್ತ ಅದನ್ನ ಎಂಟು ಪರ್ಸೆಟಜ್ ಪರ್ಸೆಟಜ್ ಒ ಪರ್ಸೆಂಟಜ್ ಮ. ಕೊಡ್ತಾನ ಯನಿಟ್ಡಿ ಅ ಯನಿಟ್ ಕೊಟ್ ಬಿಟ್ಟರ್ತಾನ ಇಷ್ಟು ಪರ್ಸೆಟ್.
ಯೂನಿಟ್ ಕ್ವಟ್ರ ಡೈರೆಕ್ಟ್ ತೊಗ್ಬಿಡುದಲ್ಲ ಇಷ್ಟ ಯೂನಿಟ್ ಜಾಸ್ತಿ ಆಗೈತೆ ಅಂತ.
ಹಳೆ ಪರಿರ ನೀಟ್ಟಿದ್ದ ಕೊಟ್ಟಿರ್ತಾನ ಈ ನೀಟ್ ಕ ಆಡ್ ಮಾಡ್ಕೋದು. ಆಡ್ ಮಾಡ್ಕೊಂಡು ಅದಕ್ಕ ಇಟ್ಟು ಯಾವತ್ ಎಷ್ಟ ನೂರ್ ಕೋಟಿ ಹೇಳಿದ ನೂರ್ ಕೋಟಿ ಈ ವರ್ಷ ಎಸ್ಟಿಮೇಟೆಡ್. ಪ್ಯಚರ್ ಅ ಹಚ್ಚಕ. ಲಾಸ್ಟಿಗೆ ಟೋಟನ್ ಮಾಡ್ಕೊಂಡು ಬಿಡದು.
ಆಯ. ಮಣ್ಣ ಮುಗದತ.
ಹಿಂಗ್ ಮಾಡ್. ಒಂದು ಬದು ಆದ್ರೆ ಹೆಂಗ ಗೊತ್ತಾನೆ ವೇರಿಯಲ್ಲ. ಕ್ಡ್ ಒ ಕಟರ್ ಗೊತ್ತಲ್ಲ ನಗೆ. ವೇರಿ ಒಂದು ಪ ಪಕ್ಸ್ ವೇರಿ ಒಂದು ಪಿಕ್ಸಡ್ ಒಂದು ಅದಾಗ ಗೊತ್ತಾಗತ್ತಲ್ಲ. ಅದು ಜಾಬ್ ಕಸ್ಟ್ಬರುತ್ತೆ. ಹ. ಜಾಬ್ ಕ್ವಾಸ್ನೆ ಬರತ್ತೈತೆ ಏನ ಅದ ಜಾಬ್ ಅದನ್ನ ವೆರಿ ಜಾಬ್ ಕ್ಶನೆಾಗ ಹೇಳ್ಯನು ಏನ್. ಇದ್ರಾಗ ಹೇಳಾನ ಗೊತ್ತಾಗೋದಿಲ್ಲ ನನದು ನಾರ್ಮಲ್ ಕಾಸ್ ಎಷ್ಟಮಟೆಡ್ ಇದಾಗ ಹೇಳಾರ ಗೊತ್ತಿಲ್ಲ. ಅದನ್ನ ಆಲ್ಮೋಸ್ಟ್ ಕೆಳಂಗಗೆಲ್ಲ.
ಇ. ಎಲ್ಲಾರೂ ಒಂದ್ ಸರಿ ಕ ಇರ್ತಾರ.
ಹ್ಮ್. ಆಲ್ಮೋಸ್ಟ್ ಚೆನ್ನಲ್ಲ. ಕೇಡೆ ಬೋದು. ಒಂದ ಎರಡ್ ಲಲೆಕ್ಕ ಏ ಮಾಡ್ಸಿರ್ಬೇಕ.
ಆಯ್ತ್ ನೋಡ. ಹೊಟ್ಟ. ಇ ಎ ಎಸ್ಟಿಮೇಟೆಡ್. ಈಗ ನಾಲ್ವತ್ ಸಾವರ ಐತಿ. ಟೆನ್ ತೌಸಂಡ್ ವರ್ಕಿಂಗ್ ಅಂತ ಐತದೆ. ಅಂದ್ರ ಎಾಸ್ತಿ ಒಂದ್ ದಿನ ಕೈತ ಅಂದ್ರೆ ನಾವೇನ್ ಮಾಡ್ಬೇಕ ಟ್ವೆಂಟಿ ಫೋರ್ ಅವರ್ ಇಂಟು ಫ್ಟಿ ತೌಸಂಡಡ್ ಅವಾಗ ಒೈನೂರ ಅರವತ್ತು ರೂಪಾಯಿನ ಬರ್ತದ ಆಮೇಲೆ ವೇರಿಯೇಬಲ್ ಓರ್ಟ ಕೊಟ್ಟಿರ್ತಾನದ ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿರ್ತಾನವಾ ಡಿಪಾರ್ಟ್ಮೆಂಟ್ ಏನ ಐತೆ ಕಸ್ಟಿಂಗ್ ಏಟ್ ತೌಸಂಡ್ ಫರ್ ಅವರ್ಗೆ ಟು ಹಂಡ್ರೆಡ್ ಅವವರ್ಸ್ ಆಐತ
ನಾದಿ ಈಗ ಕಾಸ್ ಸಬ್ಜೆಕ್ಟ್ ಹೆಂಗ ಐತ್ ಅಂದ್ರೆ ಲೆಕ್ಕ ಹೇಳಿ ಈಸಿ ಐತ ಅಂತ ಹೋಗೋಂಗಿಲ್ಲ ಬಯ ಬಿಚ್ ಹೇಳ್ಬೇಕಂದ್ರೆ ಎಕ್ಸಾಮಗೆ ಬಾಳ ಕ್ನ್ ಟ್ವಿಸ್ಟ್ ಎಲ್ಲಿ ಹೇಳತಿದ್ದೆ ಕ್ನ್ ಶಲಾ ಬಸ್ಿಜ ಕಷ್ಟ ಹೇಳುದು ಕಷ್ಟ ಕೆತ ಈಸಿಯಾಗೆ ಈಸಿನ ಇರ್ತೇತಿ ಹ ಅಂತ ಟ್ವಿಿಸ್ ಎಲ್ಲ ಈ ಟ್ವಿಷ್ಟ ಅಲ್ಲ ಅದ ಕರಿಂದ್ರೆ ಪಪ್ ಸಮೀಕ್ ಇದು ಗೊತ್ತೈತ್ನಾ ನಮಗ್ ಮಾಡ್ಸಿದ್ದ ಒಂದು ಟ್ಟಿದ್ದ ಒಂದು ಎಸ ಹ್ಮ ಪಿಕ್ಸ್ ಟೇಲರ್ ಮೆಡ್ ನ್ ಬಗತ ನ ಸಿಂಪಲ್ ಆಗಿ ಕೊಟ್ಟಾರ ಸಿಂಪಲ್ ಅಲ್ಲ ಯಾವ ವರ್ಷ ಕೆ ಆಟ ಸಿಂಪ ಹ ಯಾವ ವರ್ಷ ಪ್ರತಿ ವರ್ಷ ಸಿಂಪ ಕೇಳೋಣ ಈ ವರ್ಷ ಪೃಷ್ಟಿ ಕೇಳಿದ್ದ ಹ ತು ಮರ್ಸಿಗೆ ಎಲ್ಲಾ ಮೆತ್ತರ್ ಹೋಗತದವು ಫಾರ್ಮುಲ ಗೊತ್ತ ಮಾಡಕ್ ಬರಲ್ಲ ಈ ಕಾಸ್ ಆಫಂಟ ಅಂದ್ರೆ ಈಿನ ಐತಿ ಈಗಬ ಗ್ಯಾಸ್ ಮಾಡಿದ